ಅವರು ಬಟ್ಟೆ ಒಣ್ಗಾಕಿದ್ಯಾ ಇಲ್ವಾ ಅಂತ ಕೇಳಕ್ ಕಾಲ್ ಮಾಡಿದ್ರು
ಹ ಹೌದಾ ಅದೊಂದ ತನೇನೋ ಅಲ್ಲ ಬಟ್ಟೆದೆ ಅಪತ್
ಹ ಹೌದು ನಾನ್ ಹೇಳ್ತಾ ಇದ್ದೇನೆ ನಿನ್ನೆ ಬಟ್ಟೆ ಬಟ್ಟ್ ಬಟ್ಟೆಯಲ್ಲಿ ಮಾಡೋ ಅಷ್ಟು ಕೆಲ್ಸ ಇನ್ನ ಎಲ್ಲೂ ಸಿಗಲ್ಲ ಅನ್ಸುತ್ತೆ ಅದೊಂದ್ಸರಿ ಒಣಗಾಕೋದು ಇನ್ನೊಂದ್ಸ ಸರಿ ಎತ್ಕೊಂಬರೋದು ಮಡ್ಚಿಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರಿ ಓಹೋ ಅದಕ್ಕಿನ್ನು ಏನ್ ಕೆಲ್ಸ ಮಾಡ್ಬೇಕೇಕ್ತಾನೆ ಅಂತ ಹೇಳ್ತಾ ಇದ್ರು ಹ ಮಾಡ್ಕೊಳ್ಳಿ ನೀವೇ ಮಾಡ್ಕೊಬಿಡಿ ನನ್ಗೆ ಹೇಳ್ಬಿಡಿ ಅಂತ ಹೇಳ್ತ ನನ್ಗೆ ಈ ಪಾತ್ರೆ ತೊಳಿಯೋದು ಬಟ್ಟೆ ಒಣಗಾಕದು ಎತ್ಕೊ ಬರೋದು ಅನ್ರಿ ಕಷ್ಟ ಏನ್ ಮೆ ಆದ್ರೆ ನಾನ್ ಮಾಡ್ತಾ ಇರ್ತೀನಿ ಅಲ್ವಾ ಅಡಿಗೆ ಅವಾಗ ಮಾಡ್ ತೊಕೊಂಡ್ಬ ಬಿಡ್ತೀಿ ಹಂಗೇನೆ ತಳ್ಕೊಂಡ್ ಬಿಟ್ಟಿರ್ತೀಿನನ್ ಸಿಂಗ್ ತುಂಬಾ ಇದ್ರೆ ಇಷ್ಟ ಗಲ್ಲ ಒಂದೊಂದ್ ಪ್ಲೇಟ್ ಟು ಒಂದೊಂದು ಗ್ಲಾಸ್ನು ನಂಗೆ ತೊಳೆ್ದ ಇಟ್ಬಿಡ್ತಾ ಇರ್ತೀನಿ ನಾನ ಅವಾಗ ಹಬ್ಬ ಆ ಕಡೆ ಅಡ್ಗೆನುೂ ಆಗಿರತ್ತೆ ಈ ಕಡೆ ಪಾತ್ನೂ ಇರಲ್ಲ ಅನ್ಸ್ತಾ ಇರತ್ತೆ ಹ್ ಹ್ಮ್ ನಮ್ಮ್ಂಡಿ ಏನ್ ಮಾಡ್ತ ಂದ್ರೆ ಎಲ್ಲಾ ಮಾಡ್ಬಿಡ್ತಾರೆ ಎಲ್ಲಾ ಒಂದೇ ಸರಿ ಈಗೆ ಹಾಕೊ್ಬ ಬಿಡ್ತಾರ ನನ್ ನೋಡಕ್ ಆ ತಾರಲ್ಲ ಅವ್ರ ತೊಳಿ ಅವರು ತೊಳಿತಾರೆ ಆದ್ರೆ ನಂಗೆ ನೋಡಕ್ಕೆ ಅಷ್ಟ ು ಸಾಮಾನ್ನ ಒಂದೆ ಸರಿ ನೋಡ್ತಾ ಇದ್ರೆ ಯಪ್ಪಾ ಏನಿದು ಅನ್ಸ್ತಾ ಇರತ್ತೆ ಆದ್ರೆ ಆ ಪಾತ್ನೆಲ್ಲ ವಾ ಒಂದ್ ಒಂದೊಂದು ಸರಿ ತೊಳ್ ಸೈಡ್ಗೆ ಒಂದೊಂದ್ ಕಡೆನ ಎತ್ತಿಟ್ಬಿಟ್ರೆ ಒಂದ್ ಸಿಂಗ್ ಪೂರ್ತಿನೂ ಇರಲ್ಲ ಆದ್ರೆ ಅವ್ರರು ಹಾಕಿರ್ತಾ ಇದ್ದಾ ನೋಡು ಅದು ನೋಡಿದ್ರೆ ಎರಡು ಸಿಂಗ್ ಹಾಕೋ ಅಷ್ಟು ಪಾತ್ರೆ ಇರೋ ತರ ಕಾಣ್ತಾ ಇರುತ್ತೆ ನನ್ಗೆ ಅಯ್ಯೋ ಅಂತ ಅತಿ ಏನಾದ್ರೂ ಮಾಡ್ಕೊಳ್ಳಿ ಹೋಗ್ ಪುಡಿ ಅತ್ತಾ ಹೇಳ್ತಾ ಇರ್ತೀನಿ ಇವತ್ತು ಅಷ್ಟ ತ್ತೇನೆ ಬೆಳಿಗ್ಗೆ ಜೋರಾಗಿ ಹಾಡ ಹಾಕಿದ್ರು ಆಹ ಪೂಜೆ ಮಾಡಿದೆ ದಕ್ಕೆ ನಮ್ಮ್ ಅಕ್ಕ ಇತ್ಕೊಂಡು ಅವಳು ಮಲ್ಗಿದ್ದಾಳೆ ಒಂದ್ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊಳ್ಳಿ ಅಂತ ಹೇಳ ತ ಇದ್ರು ಹ್ಮ್ ಹ ಏನ್ ಬೆಳಿಗ್ಗೆ ಎದ್ದಾಳಣ ಅಂತ ಇಲ್ಲ ಮಲಗ್ಲಿ ಅಂತ ಹೇಳ್ತಾ ಇದ್ದೀರಾ ಬೇಗ ಎದ್ದೇಬೇಕು ಕೆಲ್ಸ ಇದ್ಯೋ ಇಲ್ವೋ ಅದೆಲ್ಲಾ ಗೊತ್ತಿಲ್ಲ ಅಂತ ಹ್ಮ್ ನಿಮಗ್ ಗೊತ್ತು ದಿನ ಪೂರ್ತಿ ಹೇ ಆ ಏನು ಅದು ಇದು ಮಾಡ್ತಾ ಇರ್ಬೇಕು ಮಲ್ ಬೆಳಗ್ಗೆೇನು ಬೇಗ ಎದ್ದೇಳ್ಬೇಕು ಅಂದ್ರೆ ಆಗತ್ತ ಅಂತ ಜಗಳ ಆಡ್ತಾ ಇದ್ಲು ನಮ್ಮ್ ಅಕ್ಕ ಹ್ಮ್ ನನ್ಗೆ ಈ ಬೆಡ್ ಶೀಟ್ ಇರತ್ತಲ್ಲ ಹ್ಮ್ ಅದನ್ನ ಎತ್ತಿ ಫುಲ್ಲು ಕಬ್ಬಿಟ್ಟು ಹ್ಮ್ ಕಿವಿಗೆಲ್ಲಾ ಏನು ಕೇಳ್ ಬರ್ದ ತಾರ ಆತರ ಆಗ್ಬಿಟ್ಟು ಹೋಗ್ಬಿಟ್ಟು ಇಲ್ ನನ್ಗ ಅಷ್ಟಲ್ಲಿ ಎಚ್ಚರ ಆಗೋಗಿತ್ತು ಏನು ಏಳ್ ಗಂ ಟೆ ಆಗಿಲ್ಲ ಇನ್ನು ಆ ಅವರು ಅವರು ಮಾತಾಡ್ತವ್ರೆ ನಮ್ ಚಿಕ್ಕಪ್ಪನೂ ಮಾತಾಡ್ತವ್ರೆ ನಮ್ಮ್ ಅಕ್ಕನುೂ ಮಾತಾಡ್ತ ವ್ರೆ ನನ್ ತಮ್ಮನೂ ಮಾತಾಡ್ತಾರ ಎಲ್ಲಾ ಮಾತಾಡ್ ತ ಇದ್ರಿ ನನ್ ಕಿವಿಯಲ್ಲಿ ರಕ್ತ ಬಂದಂಗಿತ್ತು ಬೆಳಗ್ ಬೆಳಗ್ಗೆ
ಹ್ಮ್
ಮೆಲ್ಗಾದ್ರರು ಮಾತಾಡ್ಬೇಕಕ್ ತಾನೆ ಅವನು ಬೇಗ ಹೋಗಲ್ಲ ಅಂತಾನೆ ಒಂದ ಟವಲ್ ಎತ್ಕೊಂಡು ಒನ್ ಅವರ್ ಹೋಗ್ತಾನೆ ಸ್ನಾನ ಮಾಡ್ಕೊಳಕ್ಕೆ ಅದಕ್ಕ ಅವ್ರ ಅಪ್ಪ ಬೈತಾ ಇದ್ರು ಅಯ್ಯೋ ಏನ್ ಮಾಡದು ಅವನು ಅದಕ್ಕೆ ಇಲ್ಲ ಡ್ಯಾಡಿ ನಾನ್ ಮಾಡ್ತೀನಿ ಡ್ಯಾಡಿ ನ ಹೋಗ್ತೀನ್ ಡ್ಯಾಡಿ ಅಂತ ಇದ್ದ ಅಯ್ಯೋ ಹೋಗಪ್ಪ. ನೀನ್ ಯಾಕೆ ಹಿಂಗ ಆಡ್ತಾ ಇದೀಯ ಅನ್ಕೊತಾ ಇದೆ ನನ್ ನಿದ್ದೆಯಲ್ಲಿ. ಅವನ್ಗೆ ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ. ಅವನ್ಗ ಹಂಗೆ ಅಳು ಬಂದ್ಬಿಡತ್ತೆ. ಅವನ್ ಜೋರಾಗ ಮಾತಾಡಕ್ಕು ಆಗಲ್ಲ ಅತ್ಕೊಂಡ್ ಬಿಡ್ತಾನೆ ಏಯ ಯಾವ್ದ ಇದು ಹೆಣ್ಮಗು ತರ. ತಾನೆ ಇರ್ತಯ ಅಂತ ಇರ್ತಾರೆ ಅವರು ಏನು ಯಾವಾಗ್. ಎನ್ ಯವಾಗು ಹೆಣ್ಮಗು ಕಂಪೇರ್ ಮಾಡೋದ್ ನೀವು ಅಂತ ಕೇಳ್ತಾ ಇರ್ತೀನಿ ನಾನು.
ಹಾ.
ಅಯ್ಯೋ ಏನ್ ಹೇಳಿದ್ರು ಹೆಣ್ಮಗು ತರ ಮಾಡ್ಬೇಡ ಅದ್ ಮಾಡ್ ಏನು. ಹೆಣ್ಮಗು ಅಂದ್ರೆ ಏನ್ ಹಂಗೆ ಅಷ್ಟು.
ಹೆಣ್ಮಗು ಅಂದ್ರ ಮಾತ್ರ ಹೆಣ್ಮಕ್ಳು ಹತ್ಕೊಂಡಿರ್ತಾರೆ ಹೆಣ್ಮಕ್ಳು ಮಾತ್ರ ಒಳಗಡೆ ಇರ್ತಾರೆ. ಏನಾದ್ರು ಹುಡ್ಗರು ಮನೆಯಲ್ಲೇ ಇದ್ರೆ ಏನು ಹೆಣ್ಮಗು ತರ ಮನೇಲ್ಲೇ ಇದೆಯಾ ಅಂತ ಕೇಳ್ತಾರೆ.
ಹ್ಮ ಯಾರಾದ್ರೂ ಅವರಮ್ಮಗೆ ಇದು ಎಲ್ಫ್. ಮಾಡ್ಕೊಡ್ತಾ ಇದ್ರೆ ಅವ್ರಗೆಲ್ಲಾ. ಏನು ಹೆಣ್ಮಕ್ಳತಾರ ಅಮ್ಮಗೆ. ಮಾಡ ಕೆಲ್ಸ ಎಲ್ಲಾ ಮಾಡ್ಕೊಂಡಿರ್ತಯ ಏನಿದು ಈ ತರ ಮಾಡದ್ ನೀವ್ ಜನ. ಕೇಳ್ತಾ ಇರ್ತೀನಿ ಅವನು ಅ ಸ್ಕೂಲಲ್ಲಿ. ಹೇಳಿ ಕೊಟ್ರಂತೆ ಹ್ಮ ಅಮ್ಮಗೆ ಎಲ್ಪ್ ಮಾಡ್ಬೇಕು ಅ ಅಕ್ಕ ತಂಗಿರ್ ಏನಾದ. ಹೇಳಿದ್ರೆ ಅದನ್ನೆಲ್ಲ ಮಾಡ್ಬೇಕು ಅಂತ ಅವತ್ ಬಂದ್ಬಿಟ್ಟು ಏನಾದ್ರೂ. ದ್ರು ಹೆಲ್ಪ್ ಮಾಡ್ಬೇಕ ಮಮ್ಮಿ ಅಂತ ಕೇಳ್ತಾ ಇದ್ದೆ. ಅವ್ರಮ್ಮ ಏನ ಸೊಬ್ಬಿಡ್ಸ ಕೊಟ್ಬಿಟ್ಟಿದ್ರು ನೋಡು ಕೇಳ. ಕೇಳಿದ್ ತಕ್ಷಣ ಎಷ್ಟು ಕೆೇಳ್ಸ ಕೊಡ್ತಾ ಇದಿಯ ನೀನು ಹೇಳಿದೆೆ ತಪ್ಪ. ತಾನೆ ನಾನು ಅಂತ ಹೇಳ್ಕೊಂಡ್.
ನೀಜ್ವಾಗ್ಲು ಯಾರಾದ್ರೂ ಬ. ಬಂದ್ ಏನಾದ್ರು ಮಾಡ್ಕೊಡ್ತಾರೆ ಅಂದ್ರೆ ಖುಷಿ ಆಗ್ಬಿಡದಪ್ಪಾ.
ಹೌದು.
ನನ್ಗಂತ ಕಲೆ ಕೆಟ್ಟ ಹೋಗ್ಬಿಟ್ಟಿರತಿಗಂಗ ಅಪ್ಪ ಇದ್ ಮಾಡೋದು ಅಂತ.
ಹ್ಮ್. ಹಂಗೇನೆ ಆ ಕೊಡ್ತಾ ಇದ್ರು ಹ್ಮ್ ಸರಿ ಮಾಡು ಅಂತ. ಅವತ್ತಿಂದ ಏನಾದ್ರು ನೀರ್ ಎತ್ಕೊಂಬ ಅಂದ್ರೆ ಅವನ್ಗೆ ಹೇಳ ಓಹ ಒಂದಿನ. ಹೇಳಿದ ತಕ್ಷಣ ನೀವು ನನ್ನೆ ಮನೆ ಕೆಲ್ಸದವ್ರು ಮಾಡ್. ಕೊಂಡು ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದ ನಾನು. ಹೇ ಇಲ್ಲ ಸುಮ್ನಿರೋ ನೀರ್ ಇತ್ಕೊಂಡ್ ಬರೋದಗ್ ಮನೆ ಕೆಲ್ಸ. ನ ಯಾರಾದ್ರೂ ನೀರ್ ಕೇಳಿದ್ರೆ ಕೊಡ್ಬೇಕ್ ತಾನೇ. ತಾನೆ ಅದ್ ಸಂಕಾರ ತಾನೆ ಅಂದ ಓ ಓಹ್ ನೀನ ಹೋಗಿ ಕೊಡು ಹೋಗಾಗ.
ಹ್ಮ.
ಅಯ್ಯೋ ಹಂಗೆ ಅವನು. ಪಾಪ ಏಳುವರೆಗೆಲ್ಲ ಬಸ್ ಬಂದ್ ಬಿಡತ್ತ. ತ್ತ ಅವನ್ ದುಸ್ಕೂಲ್ದು ಹ್ಮ್. ಅವನು ಬೇಗ ಎದ್ದೇಳ್ಬೇಕು ಒಂದ್ ವಾರ ಏನು ಆರುವರೆ ಆರು. ಹದ್ನೈದ್ ಹಂಗೆ ಇದ್ಬಿಟ್ಟ ಹ್ಮ್ ಇವಾಗ ಆಗ್ತಾ ಇಲ್ಲ ಆವನ್ಗೆ ಆರು. ಐವತ್ತು ಎದ್ಬ ಬಿಟ್ಟು ಅಯ್ಯೋ ಸ್ನಾನ ಮಾಡ್ಕೊಳ್ಳಳೋದತ್ತ. ರೆಡಿ ಆಗದ ಅಂತ ನೋಡ್ತಾ ಇರ್ತಾನ ಹ್ಮ ಅದಕ್ಕೆ ಫಸ್ಟ್ಲ್. ಮಾತ್ರ ಒಂದ್ ವಾರ ಎದ್ಬಿಟ್ಟೆ ಇವಾಗ ಆಗ್ತಲ್ ಒಂದ ಅಯ್ಯೋ. ಬೇಗ ಮಲ್ಕೊಂಡ್ರುನು ನನ್ಗೆ ತುಂಬಾ ಆ ಟೈಮ್ ಅಲ್ಲೇ. ಕನ್ಸಲ್ಲ ಬರ್ತಾ ಇರತ್ತೆ. ಡ್ಯಾಡಿ ಎಬ್ಸ್ತಾ ಇದ್ರೇನೆ ಕನ್ಸ ಬರತ್ ನನ್ಗ ಯಾಕೋ. ಅಂತ ಇದ್ದ ಅವ್ರ ಡ್ಯಾಡಿ. ಹ್ಮ್ ಮೈಯಲ್ಲಿ ಭಯ ಭಕ್ತಿ ಇದ್ರೆ ಹಿಂಗೆಲ್ಲಾ ಆಗಲ್ಲ ಎದ್ಳ್ಬೇಕು. ಅಂತ ಹೇಳ್ತಾ ಇದ್ದ ಏ ಹೋಗ್. ಡ್ಯಾಡಿ ಏನ್ ಹಿಂಗೆ ನೀವು ಅಂತ ಹೇಳ್ತಾ ಇದ್ದ ಒ ಹಾಗಾದ್ರೆ ಇರು ಮಲ್ಕೊ. ಮಲ್ಕೊಂಡೆ ಇರು ವ್ಯಾನ್ ಹೋಗತ್ತೆ ನಡ್ ಕೊಂಡು ಹೋಗು ಅಂತ ಅಂತ ಹೇಳ್ತ ಇದ್ದ.
ಯಾಜ್.
ಹ್ಮ್ ದೂರ ಇದೆ ಹತ್ರ ಇದ್ದಿದ್ರೆ ಹೋಗ್ಬಿಟ್ಟ ತ ಇದ್ದ ಫಸ್ಟ್ ಇದ್ದಿದ ಸ್ಕೂಲ್ ಆದ್ರೆ ಹೋಗ್ಬ ಬಿಡ್ತಾ ಇದ್ದ ಸೈಕಲ್ ಎತ್ಕೊಂಡೆ ಹೋಗಬುಡ್ತ ತಾ ಇದ್ದ ಇದು ಆಗಲ್ಲ ತುಂಬಾ ದೂರ ಇದೆ ಅದಕ್ಕೆ ಪಾಪ ಎದ್ದಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇರ್ತಾನೆ.
ಹ್ಮ್ ಇದು ಬಸ್ಗೆಲ್ಲ ಎಷ್ಟ ಕಟ್ತೀರಾ ನೀವು.
ಆ ಹ ಮೂರ್ ಸಾವ್ರ ಏನೋ.
ತಿಂಗಳು ಮೂರ ಸಾವ್ರಾನೊ ಏಪ್ಪಾ ಹ್ಮ.
ಅಯ್ಯೋ ಅವ್ರ ಅಷ್ಟೇನೆ ತಾನೆ ಸ್ಕೂಲ್ ಅವ್ರು ಅವನು ಎಣ್ಣೆ. ಕ್ಲಾಸ್ಗೆ ಎಷ್ಟು ಅ ಒಂದ್ ಲಕ್ಷ ಮೇಲೆ ಕಟ್ಸ್ಕೊಂಡಿ ಇದಾರೆ ಫಿಜೆನ್ ಒಂದ್ ಒಂದ್ ಲಕ್ಷ ಮೇಲೆ ಐತೆ ನಾನು ಅಯ್ಯಪ್ಪ ಒಂದ್ ಲಕ್ಷ ಅಂದ್ರೆ. ಎಪ್ಪಾ ನಾನು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಎಲ್ಲಾ ಸೇರಿ ಮೂವತ್ ಸಾವ್ರನು ದಾಟಿಲ್ಲ. ಕಣೋ ಅಂತೆ ಹೇಳ್ತಾ ಇದ್ದೆ ಹದ್ನಾಲಕ್ ಸಾವ್ರದಲ್ಲಿ ಮುಗಸ ಹಾಕ್ಬಿಟ್ಟಿದೀನಿ. ನೀನ್ ನೋಡದ್ರೆ ಎಂಟನೇ ಕ್ಲಾಸ್ಗೆ ಒ ಒಂದ್ ಲಕ್ಷ ಅಂತ್ ಅಂತಾ ಇದೀಯಾ ಇನ್ನ ಮುಂದೆ ಐತೆ ಅಂತ.
ನಮ್ ನಮ್ದೆಲ್ಲಾ ಆಯ್ತಲ್ಲ ಮುಂದೆ.
ಅದೇ ನಾನ್ ಹೇಳ್ದೆ ನಾನ್ ನನ್ ಮಕ್ಳಿಗೆಲ್ಲಾ ಹೋಮ್ ಸ್ಕೂಲಿಂಗ್ ಮಾಡ್ಸದು.
ಆ
ಅಂತ ಹಿಂಗ ಹೇಳವ್ರೆ ಫಸ್ಟ್ ಸ್ಕೂಲ್ಗೆ ಹಾಕದು ಅಂತ ಹೇಳ್ ಅಂತಾ ಇದ್ರು ನಮ್ ಚಿಕಮ್ಮ ಇರಿ ಮಳೆ ಬರ್ತ ಇದ್ಯಾ ಹೆಂಗೆ.
ಹೌದಾ ಅಯ್ಯಯ್ಯೋ ಬಟ್ಟೆ ಏತ್ಬಿಡಿ.
ಹಂಗೆ ಆಗೋಯ್ತು ಒಂದ್ ಎರಡ್ ಸೆಕೆಂಡ್. ಊ ಮಳೆ ಬರೋ ತರ ಸೌಂಡು ಹ ಫುಲ್ಲು ಬೆಲ್ಕೆ ಇಲ್ಲ.
ಹಾ ಹಾ ಹಾ ಹಾ
ಅದಕ್ಕೆ ನನ್ಗೆ ಇದು ಮಳೆ ಬಂದ್ಬಿಡ್ತಾ ಹೆ ಹಂಗೆ ಇವಾಗ ತಾನೆ ಹಾಕಿದ್ದೀನಿ
ಅದ್ ಹಂಗೆ ಆಗತ್ತೆ ಬಿಡಿ ಅನ್ಸತ್ ಅಷ್ಟೇ ಮಳೆ ಬರಲ್ಲ.
ತೆ ಎಂತ ಸುಮ್ನೆ ಇದ್ದ ಹೋಗ್ ಬಿಡ್ ತಿನ್ ನೋಡ ಅವಾಗ ನಿಜವಾಗ ಮಳೆ ಮಳೆ ಬಂದಬಿಟ್ಟ ಇರುತ್ತೆ.
ಕಾಯಿಕೊ ಕೊಂಡ್ ನಿದ್ದಾಗ ಮಳೆ ಬರಲ್ಲ ಏನ್ ಬಂದಿಲ್ವಲ್ಲ ಒಂದ್ ಸ್ವಲ್ಪ ನಿದ್ದೆ ಬರ್ತೈತೆ ಅಂತ- ತ ಮಾಡಿ ಎದ್
ಹ್ಮ್ ಮಾಡ್ ಎದ್ದೆಳರಸ್ಟಲ್ಲಿ ಬಟ್ಟೆ ಎಲ್ಲಾ ಮುದ್ದೆ ಆಗಹೋಗಿರುತ್ತ
ಏ ಅದೇ ಅದೇ. ಅಯ್ಯೋ ನನ್ಕಂತು ಹುಚ್ಚಿಡ್ದ ಹೋಗುತ್ತ ಅಂತ ಹೇ ಸಮಯದಲ್ಲಿ ನಮ್ಮಮ್ಮ ಬಂದ್ರೆ ನನ್ನನ್ ನಾನೇ ಮಳೇಲ ನೆನ್ಸಕ್ ನಿಂತಸ್ತಾರೆ ಅಂತ ಭಯ ಆಗ್ತಾ ಇರತ್ತೆ.
ತೂ ಹೆಂಗ ಅಂದಬಿಡ್ತಾರೋ.
ಹಾ ಹಾ ಹಾ ನಿನ್ನೆ ರಾತ್ರಿ ಬಂದು ನನ್ ಒಬ್ರು ಮನೆ ಹತ್ರ ಇರೋರ್ದ ಒಬ್ಬುರ್ದ ಮದ್ವೆ ಇತ್ತು. ಹೋಗಿದ್ದೆ ಚೆನ್ನಾಗಿತ್ತು ಎಲ್ಲಾ ನನ್ಗ್ ಗೊತ್ತಿರೋರೆ ಅವ್ರು ನಮ್ಮ. ಜನಾನೇ ಹತ್ರನೇ ಆಗ್ ಹೊದ್ರೆ ನಮ್ಮ ಅಪ್ಪ ಅವರ ಅಣ್ಣನ ಹೆಂಡ್ತಿ ಕಡೆ ಅವರು ಅದೀಕ್ಕೆ ಅಷ್ಟು ಒಂದ ಎ ಲ್ಲ ಆದ್ರೆ ನಾವೆಲ್ಲಾ ಚಿಕ್ಕ ವಯಸ್ಸಿಂದ ಒಂದೇ ಕಡೆ ಇಲ್ಲೇ ಅವ್ರ ಮನೆ ಇದ್ದಿದ್ದು. ನಮ್ಮ್ ಮನೆಯಿಂದ ಮೂರನೇ ಮನೆ ಅವ್ರ ಮನೆಯ್ದಿದ್ದು. ಆಮೇಲೆ ಅವ್ರು ಬೇರೆ ಕಡೆ ಓ ಇಲ್ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಹೊರಟ್ಟೋದ್ರು. ಅವ್ರ ಮದ್ವೆ ಆಯ್ತಾ ಹೋಗಿದ್ದೆ ಚೆನ್ನಾಗಿತ್ತು. ಹುಡ್ಗ-ಹುಡ್ಗಿ ಹೆಂಗಿದ್ದಾರೆ ಅಂತಂದ್ರೆ ಚಿಕ್ಕ ಚಿಕ್ಕ ಅವರ್ ತರ ಇದ್ದಾರೆ. ಅವನಿಗೆ ಇಪ್ಪತ್ತೈದಷ್ಟೇ, ಅವಳಿಗೆ ಇಪ್ಪತ್ ಎರಡು ಇಪ್ಪತ್ತೊಂದ ಇರುತ್ ಅಷ್ಟೇಚಿಕ್ಕ ವಳೆ ಅವಳ ನೋಡಕೆ ನೋಡಿದ್ರೇನೆಗೋತ್ತಾಗ್ಬಿ ಡತ್ತೆ ಮಖದಲ್ಲೇ ಗೊತ್ತಾಗ್ಬಿಡತ್ತೆ. ಚೆನ್ನಾಗಿತ್ತು, ಹ್ಮ್, ಮತ್ತೇ ಏನು ರಿಸೆಪ್ಷನ್ ಅಲ್ವಾ ಹೋಗಿ ಫಸ್ಟ್ ಹೋದೆ ನಮ್ಮಕ್ಕ ಅಕ್ಕ ಒಬ್ಬ್ರ ಇದ್ರು ನಮ್ಮ ಅಕ್ಕ ಹತ್ರ ಮಾತಾಡ್ಕೊಂಡಿದ್ದೆ. ನಮ್ಮ ಭಾವ ಇದ್ರು ಬಾವ ಹತ್ರ ಮಾತಾಡ್ಕೊಂಡಿದ್ದೆ. ಆಮೇಲೆ ಗೆ ಕರೆ ಮಾಡಿ ನಾನ ಹಿಂಗೆ, ರೆಡಿ ಆಗಿ ಹೋಗಿದ್ದೇನ ಅಂತ ತೋರಿಸ್ತಾ ಇದ್ದೆ. ಆಮೇಲೆ ಸರಿ ಫೋಟೋಗೆ ಹೋದ್ವಿ. ಫೋಟೋಗ ಹೋಗ್ಬಿಟ್ಟು ಕೆಳಗಡೆ ಹೋದ್ರೆ ಊಟಕ್ಕೆ ನಮ್ಮ ಏರಿಯ ಅಲ್ಲಿ ಇರೋರ ಎಲ್ಲಾ ಅಲ್ಲೇ ಅವ್ರೆ.
ಮೇಲ್ಗಡೆ ಕಾಣಿಸತಾ ಇಲ್ಲ ನನ್ಗೆ ಎಲ್ಲಾ ಊಟ್ದಲ್ಲೆ ಅವ್ರೆ. ಯಪ್ಪಾ ದೇವ್ರೆ ನನ್ಗ ಊಟಕ್ ನಿಂಕೊಳ್ಳೋ ಅಷ್ಟರಲ್ಲಿ ನನ್ಗ ಸಾಕಾಗೋಯ್ತು. ಸರಿ ಬಿಡು ನಾನು ಹೋಗಿದ ತಕ್ಷಣ ಒಂದು ಖಾಲಿ ಅಂದ್ರೆ ಎಲ್ಲಾರು ಹೋಗ್ ಕುತ್ಕೊಂಗತಾ ಇದ್ರು. ನಾನ ಏನ್ ಸಡನಾಗಿಹೋಗಿ, ಅದ್ರಲ್ಲಿ ಹೋಗಿ ಕುತ್ಕೊಳ್ಳೋದ ಏನ್ ಬೇಡ. ನ ಮುಂದೆ ಇದ್ರಲ್ಲಿ ಕೂತ್ಕೊಳ್ಳನಂತಕಾಯ್ತ ಇದ್ರೆ ನಾವು ಅಲ್ಲಿ ನಿಂತ್ಕೊಂಡಿದ್ದೇವಿ ನಿ ಕತ್ಕೊಂಡಿರೋ ಜಾಗದಲ್ಲಿ ಎಷ್ಟೊಂದ ಜನ ಬಂದ್ಬಿಟ್ಟ್ವ್ರೆ. ನಮ್ಮ ಹೇಳ್ಕೊಂಡೋಗಿ ಕುತ್ಕೊಂಡುಂತೀನ್ನೆ ಇಲ್ಲಾಂದ್ರೆ ನೀನು ಹಿಂಗೆ ಇರ್ತೀಯ ಅವ್ರು ಹೋಗ್ತಾ ಇರ್ತಾರೆ. ಹ್ಮ್ ಆಮೇಲೆ ಏನಿಲ್ಲ ಇವಾಗ. ಇವಾಗ ಪಲ್ಯ ಹಾಕಿ ಒಂದ್ ಮೂರ್ ನಿಮಿಷ ಆದ್ರೂ ಟೈಮ್ ಕೊಡ್ತಾರೆ ತಾನೇ ಇಲ್ಲ, ಪಲ್ಯ ಹಾಕುದ್ರ ಹಿಂದೇನೆ ಒಬ್ಬಟ್ಟ್ರಾ, ಪಲಾವ್ ಒಬ್ಬಟ್ಟಿಕ್ಕಿ, ಪೂರಿ ಪಕ್ಕದಲ್ಲಿ ಇಟ್ಟಿ ಪಕ್ಕದಲ್ಲಿ ಹಿಂಗ ಪಲಾವ್ ಇಡ್ತವ್ರೆ. ಅಯ್ಯೋ! ನನ್ಊಟ ಇಪ್ಪತ್ತು ನಿಮಿಷದಲ್ಲಿ ಮುಗಿಸಿ -ಮುಗಸಿದೀನಿ. ಆ ಸರಿ ರಿ ಆ ನನ್ ಕರೆ ಬರ್ತನಿ
ಹಾ, ಹಾ ಸರಿ ಆಯ್ತು.